ತಕಾ
ಯನ್ ಮಾಡತಾ ಇದ್ರಿ
ನಾೀಗ ಪ್ರೋಗ್ರಾಮ್ ಬಲ್ಲಿ ನೋಡಂಗ ಅನ್ಕೊಂಡಿದ್ದಿ
ಪ್ರೋಗ್ರಾಮ್ ಏನ್ ಪ್ರೋಗ್ರಾಮು ಕಬಡ್ಡಿ ಆಡಕ್ ಹೋಗ್ಲಿಲ್ವಾ
ಈ ಕಬಡ್ಡಿ ಆರ್ತಿ ಬ ಅದೇನ ಇಲ್ಲಕ್ಕ ಟೆನ್ಷನ್
ಹ್ಮ್ ಎಕ್ಸಾಮ್ ಬರ ಟೆನ್ಷನ್
ಯಾವದ ಒಟ್ಟು ನಂ ಚಿಲ್ಲ ನಂಗ
ಹ್ಮ್
ನೀದು ಪ್ರಾಕ್ಟಿಕಲ್ ಎಕ್ಸಾಮ್ದು
ಹ್ಮ್ ಹ್ಮ್
ಹೆಂಗ್ ಮಾಡ್ದ ಏನ ಗೊತ್ತೈತಿಲ್ಲ
ಹನ್ ನಡ ಏನು ಗೊತ್ತಾಯ್ತ ಇಲ್ಲ
ನೆನ್ನ ಆಕ ಒಂದ್ ಎಕ್ಸಾಮ್ ಟೆಸ್ಟ್ ಕೊಡ್ತಾರ ಗೂಗಲ್ ಕೇಳುದ್ರ
ಹಾ ಹ್ಮ್
ಸಾಯಕಾಲ ನೋಡ್ರಿ ನಂಗೆ ತರ ತಿರ್ತಾವ
ಹ್ಮ ಮತ್ತ ಓದ್ದಿ ಹೆಂಗ್ ಬರದು ಎಕ್ಸಾಮ
ಹೆಂಂಗಗೆ ಒಂದ ಬರೀತ್ನ ಹಾಕತ ಕಳ್ಕಂಗಿಲ್ಲಾ ಈಗ ನಾ ಪ್ಲಾನ್ ಹಾಕಂದಿರದಕ್ಕ
ತಲಾ ತಿರ್ಗತ್ತ ನೋಡಿದ್ರಿ ಕ್ವಶ್ಚನ ಅಂದ ಅದ ಹೆಂಗ ಬರ್ದಬಿಟೈ
ಹ ಅದೇ ಒಂದ ಪ್ಲಾನ್ ಹಾಕಂದ್ರ ಈಗ ಈಗ ಒಂಬತ್ತು ತಾರೀಕ ಪ್ರಾಕ್ ಲವೆರಕ್ಕ ಅದೇ ಏನನ್ ಬತ್ತ ಅದು ಮಾತ್ರ ಹೊತ್ಕೊಳ್ಳೋದು ಈಗ ಪ್ರೋಗ್ರಾಮ ಯ ಜ ಕೊೋ ಆಮ ಕೊೋ ಅದೇ ಬತ್ತಂಗ ಗೊತ್ತಿಲ್ಲ ಅದೇ ಬರ್ಲಕ್ಕ ಗೊತ್ತು ಆದ್ರ ಇದ ಮಾಡ್ಬೇಕು ಅಂತ ಆಥರ ಕಲ್ತ್ಕಬೇಕು ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
ಕೇಳಿಸತಾ ಇಲ್ವಾ
ಕವರಿಸ್ತತಿ ಹೇಳಕಗ
ಹ್ಮ್ ಇನ್ನೇನ್ ಸಮಾಚಾರ ನರಸಿಪುರ್ಕ ಹೋಗಿದ್ ಬಂಡನಗಾರ
ಹ್ಮ್ ಕ ಮುನ್ನ ರೂಪ ಕಕ ಬರಬಡೆ ಕ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
ಹಲೋ ಕೇಳಿಸತೇ ಅಲ್ವಾ
ಕೆಲ ಕಸಗ
ಹಾ ಅದೇ
ಆ ಹಲೋ
ಹಲೋ ಕೇಳಸ್ತಮ್ಮ ನಿಂಗ
ನೆಟ್ವರ್ ಹಿ ಕೆ
ನಂಬರ್ ಪ್ಲೇಟ್ ಹಾಕ್ಸಕ್ಕೆ ಮುನ್ನೂರು ರೂಪಾಯಿ ಅಂದೆ ಹ ನಟವಾರ್ಕ್ ತಿಲ್ವೆನ ಕನ
ಹ್ಮ್ ನೆಟ್ವರ್ಕ್ ಇಲ್ಲ
ಹ್ಮ
ಹಲೋ ಮ ಮೊದ್ಲು ಫ್ರೀಯಗ ಹಾಕೊಡ್ತಿದ್ಕ್ಕ ಮೊದ್ಲು ಫ್ರೀಯಗ ಹಾಕೊಡ್ತಿದರು ಈಗ ಹ್ಮ ಕೇಳ್ದಿ ನಂಬರ್ ಪ್ಲೇಟ್ ಬಂದೈತ ಅಂತ ಕೇಳ್ದಿ ಚೆಕ್ ಬರ್ಕಿ ತೋರಿಸರಿಸರು ಮುನ್ನೂರು ಮನ್ನೂರು ರೂಪಾಯಿ ಅಂದರು ಇದು ಏನ್ ಮಾಡಕ
ದುಡ್ ಕಟ್ಬೇಕಾ
ಅಲ್ಲೇ ಅಲ್ಲೇ ಪೇ ಮಾಡ ಬಂದಿ ಅಕೌಂಟ್ಲ ಒಂದ ಐನೂರು ರೂಪಾಯಿ ಇತತ್ತು
ಹಾ
ಹ ಒನ್ನೂರು ಪಪಟ್ಟ ಲಾಕ್ತಿ
ಮೊಬೈಲ್ಲ್ಲ ಇದ್ರೂ ಕಟ್ ಮಾಡ್ಕೊಳ್ತಾರಲ್ಲ ಫೋನ್ಪೇ ಗೂಗಲ್ ಪೇಲಿ
ಇಲ್ಲ ಅ ಅ ಲೋನ್ ಲೋನ್ ಇದ್ರ ಮಾ ಕಟ್ ಮಾಡಕಾದು
ಕಟ್ ಮಾಡಲ್ಲ ಅಲ್ಲಿಗೆ ತಕೋ ಕಟ್ಬೇಕಾ
ಹಾ ನಾವೇ ಪೇ ಮೂಡ್ಬೇಕು
ಹ್ಮ್
ಹ
ಹ್ಮ್ ಮೊಬೈಲ್ ಇದ್ರರು ಕಟ್ ಮಾಡ್ಕೊತಾರ ಯಾವ ಓನರ್ ಮೊಬೈಲ್ ಇಲ್ಲ ಬೈಕ್ ಲೋನು ಟಿಬಿ ಲೋನ್ ಅವ ಬ ಕಟ್ಟಾಯತವಲ್ಲ
ಹ್ಮ ನಾವವು ಕೊಡಿರ್ತೀವಲ್ಲ ಯಾಕಲ್ಲ ಅಕೌಂಟ್ ಡೀಟೇಲ್ಸ್ ಚೆಕ್ ಬುಕ್ ಇಕ್ ಬುಕ್ ಎಲ್ಲ ಎಲ್ಲ ಕುಡಿತವಲ್ಲ ಕಾಯ ಸೈನಕ್ಬಿಟ್ಟು ಕಟ್ ಮಾಡ್ಕೊಬಹದು ಅಂತ ಅದಕ್ ಕಟ್ ಮಾಡ್ಕತಲ್ಲ
ಹ್ಮ್ ಹ್ಮ್
ಹಕ್ಕ ಮಲೆ ನಲೆ ಅಕ್ಕಾ ಒಂದ ಕನ್ನೆಟ ಬೇರೆ ಹೋಯ್ತು ಈಗ
ಯಾಕ ಹಂಗ ಹೋಗಿ ಹೋಗಿ ಬಂದು ಗಾಳಿಗ ಏನಕನ
ಹ ಹ ಗಾಳಿಗೆಲ್ಲ ಇವರೇ ಬೇಕು ಬೇಕು ಅಂತ ತಗ್ಯದು
ಎಲ್ಲಿ
ಈ ಊರಿಗೆ ಕರೆಂಟ್ ಸೇವ್ ಮಾಡ ಕರೆಟ್ ಸ ಕರೆಂಟ್ ಸೇವ್ ಮಾಡಕ ಸರ್ಕಾರದತೆಗ
ಬನ್ ಬನ್ವರೇ ಇಲ್ ತಗಲ್ವಲ್ಲ ಸಿಟಿ
ಹ ತಗೋ್ರ ಎಲ್ಲ ವದಿ ಕೊಡ್ಬಿಡ್ತಾರ ಅವ್ರಗ
ಹ್ಮ್ ಹ್ಮ್ ಹ್ಮ್ ಹ್ಮ್ ಇಲ್ಲಿ ಸಿಟಿ ಅಲ್ವಾ
ಹ ಅಲ್ಲಿ ಯಾವ ಕೆಲ್ ಯಾವ ಕೆಲ್ಸ ಅವರು ಇದ್ ಬಕ್ಬೇಕ ಕರೆಂಟ್ ಅದೆೇ
ಇಲ್ಲ ಇಲ್ದೆೇ ನಡಲ್ಲ ಅಯ್ಯ ಒಂದ್ ದಿನಕ್ಕೆ ನಮ್ಗ ಇಲ್ಲಿ ಅ ವರ್ಕ್ ಫ್ರಾಮ್ ಹೋಮ್ ಮಾಡ ನಡ ಅವ್ರರು ಏನ್ ಅರ್ಚ್ಕತಾರ ಒಂದೇಸಲ
ವರ್ಕ್ ಫ್ರಮ್ ಹೋಮ್ ಮಾಡ್ದಾರ ಕಲ್ವಿ
ಹ್ಮ್ ಪಜಿಲೆ ಇಲ್ಲೇ ಮಾಡತಾರಲ್ಲ ಉರ್ಪಮ್ಮ
ಸರಿ ಅಕ್ಕ ನಮ್ಗ ವರ್ಕ್ ಫ್ರಮ್ ಹೋಮ್ ಸಿಕ್ಕಲ್ಲ
ಹ್ಮ ಲ್ಯಾಪ್ಟಾಪ್ ಆಬೇಕು ವರ್ ಫ್ರಮ್ ನೀವ್ ಓದಿರತ್ಕ ಇವೆಲ್ಲ ಆಗಲ್ಲ ಬಿಡು
ಮೆಕ್ಯಾನಿಕಾ ಯಕಂದ್ ಲ್ಯಾಪ್ಟಾಪ್ ಯೂಸ್ ಮಾಡಕಲ್ಲ ಯಕಂಗ ಚೆನ್ನಾಗ ಬರ್ತವೆ ಅಕ ಹ ತಾಕದ ಮಳೆ ಯಾಕಫ ಮಾಡ್ಬೇಕಾಯ್ತ ಅಷ್ಟ
ಹ ನೋಡ್ದ ಇಲ್ಲೂ ಈ ನೋಡ್ತಾವ ಪಿಚರ್ ಸಾಂಗು ಬಿಗ್ ಬಾಸ್ ಆಳು ಮೂಳ ಹಾಕೊಂಡ ಅದೇ ಒಳ ಗಡ್ ಹೋದ ಟೈಮ್ ಓಡ್ತವ ಹಾಕನ್ ನೋಡ್ತವ ನಾನು ನಂಗೆ ಕೊಡಿ ಹಾಕ ಟೀಚರ್ ನೋಡ್ತನನೆ ತಗ ಅಂತನಿ ನಾನು
ಅದೇ ಅಂತಾ ಒಂದ್ ಹದಿನೈದು ಸಾವಿರ ರೂಪಾಯಿ ಸಿಕ್ತಾವ ಅ ಸೆಕಂಡ್ಸು
ಹಾ ಸೆಕೆಂಡ್ ಸಿಕ್ತಗ ಮಟೆ
ಚಾಕಾಬದ ಅವಕೆನಿಲ್ಲ ಹ್ಮ ಈಗ ಸದ್ಯಕ್ಕೆ ತಕಂದ್ರು ಈ ಏನ್ ಮಾಡಳಗಕ ತಕಂದ್ರು ಈಗ
ಈ ಯುಸ್ ಇರೋದು ತಕೋಬೇಕು ಸುಮನೆ
ಹ್ಮ ಏನಾರ ಸಾಫ್ಟ್ವೇರ್ ಕೆಲ್ಸ ಇದ್ರೆ ಆಯ್ತಾ
ಹ ಬ್ಯಾಂಕಿಂಗು ಅದು ಇದು ಇದ್ರ ತಕೋಬೋದು
ಹ್ಮ್ ನಮ್ ಏನಕ್ಕಿಲ್ಲ ಮೊಬೈಲ್ ಸಾಕು ರೆಲ್ಸ್ ನೋಕ್ಕೇನ ಮೊಬೈಲ್ ಸಾಕು
ಹ್ಮ್ ರೀಲ್ಸ್ ನೋಡಾಕ ಬರ ಮೊಬೈಲು
ಹಾ ಇನಕ್ಕ
ಹ್ಮ್
ಹ ಮುಕ್ಕಾಲ್ ಬಾಗ ಜನ ಎಲ್ಲಾರ್ ತ ಇನ್ಸ್ಟಾಗ್ರಾಮ್ ಅದ
ಎಲ್ಲಾರ್ ತಂಗ ಅದ ಇನ್ಸ್ಟ ಗ್ರಾಮ್ ಇಲ್ದೆ ಯಾರ ಮೊಬೈಲ್ ಇಲ್ದೇನೆ ಜೀವನ ನಡೆಯಲ್ಲ ಈಗ ಎಲ್ಲರಿಗೂ ಗೊತ್ತಾ ಈಗ ಮೊಬೈಲ್ ಮೊಬೈಲ್ ಬಿಟ್ಬಿಟ್ರ ಮಾತ್ರ ಪ್ರಾಣನೇ ಬಿಟ್ಟ ಡ್ತಾರ ಹಂಗ ಮೊಬೈಲ್ಗಳು ಈಗ
ನಾವ್ ಬೇಕ್ರ ಇರ್ತನ ನಾವ್ ಬೇಕ್ರ ಇರ್ತನಗ ಅಕ ಮಾಲ್ಬು ಬಿಡ್ಬೇಕೇಕ್ರ
ಹ್ಮ್ ಮೊಬೈಲು ಅಯ್ಯೋ ಕ ಮ ಯ ಯಾರ್ಥಾವ ಇಲ್ಲಾ ಅಂದೆ ಎಲ್ಲಾರ್ಥಮ ಹಯ್
ಹಾ ಈಗ ಐದನೇ ಕ್ಲಾಸ್ ಆಗ್ಕ್ಲು ತಮ್ಮ ನಾ ಸೆಕೆಂಡ್ ಪಿಯುಸಿ ಗಂಟ ಮೊಬೈಲ್ ತಗೊಂಡಿದಿಲ್ಲ
ನಮ್ಗಗ ಮೊಬೈಲ್ ಏನ ಅಂತ ಗೊತ್ತಿರ್ಲಿಲ್ಲ ಅದು ಟಲಿಫೋನು ಟೆಲಿಫೋನು ಆಗ ಒಂತರ ಮನಲಿಲ್ ಮಡಗ್ತಿರಲ್ ನೋಡು
ಕಾಯನ್ ಬೋತ ಗಳು ಕಡೋಲ್ಲ
ಕಾಯಿ ಇನ್ ಭೂತ ಒಂದ್ ರೂಪಾಯಿಾಕ್ಬ ಬಿಟ್ಟು ಮಾಡ್ತಿದ್ದ ಇನ್ ಮನೆ ಟಲಿಫೋನ್ ಮಾಮೂಲಿ ಮತಿರಲ್ಲ ಅಂತೆವು ಆಮೇಲೆ ಚಿ ಮೊಬೈಲ್ ಬಂದು
ಅದನ್ನುಕಿಯಾ ನಚಲಗಿಚಡನ್ ಪತಲ್ಲವು
ಆಗ ಒಬತ್ತು ಆಮೇಲೆ ಆಮೇಲ್ ತಕ್ಕೋ ಆ ಮನ ಪೋನ್ ಇಲ್ಬಾರ್ದಗದವು ಕಾಯಿನ್ಬ ತಗ ಹ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಅಲೋ
ಹ
ಹಲೋ
ಹ
ಹ್ಮ್ ಕೇಳ್ತಸದೆ ಹೇಳಾಕ ಈಗ
ಇನ್ನನಪ್ಪ ಸಮಾಚಾರ
ಹ್ಮ ಹೇಳ್ಬೇಕು ಅಕ್ಕಾ ಈ ಕ್ವೆಶ್ಚನ್ ಕಷನ್ ಪ ಲ್ಲ ತಗೊಂಡ ಹೋಗ ನೋಡ್ ಹಾ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ